ಹಾ ಊಟ ಮಾಡ್ಲೆ ಕಾಮ್ಗೋಡ
ಎಲ್ಲಿ ಊಟ ಮಾಡೆಪ್ಪ ಆಾವ ಊಟಲ್ಲನಲ್ಲ ನ ಹ ಮಾಾಮಾ ವ್ಯಾಂಗ ದೇವತಾನೋಡಿ ಸ ಅ ವ್ಯಾಂಗ ದೇವತಾನೋಡ ಹ ಹ್ಮ ಹ್ಮ ಅದ ಸ್ವಚ್ ಬಾಂಬುಿದಾಗ ಯನ್ ಮಾಡಿ ಹಗಡೆ ಎಏಲ್ಲ ಗ್ರಾಪ್ಸಭಾ ಸಮುುದ್ರಗಳು ಚ ಮಲ ಯ ಚು ಹಾ ಯಾದ್ಗೀರಿ ಮಾಮ ಉಂಡಾತ್ರಿ ಹಾ ಬಂದಿದ್ರ ಹಾ ಯಾಕ
ಕಾಂತಗೌಡರವರಿಗೆ ಸುಸ್ವಾಗತ ಹಲೋ
ಯಪ್ಪ
ಈಗ ಒಂದ್ ನಿಮಿಷ ಆತ್ಲೆ ಪೋಡಿ
ಹ್ಮ್
ಹೂ ನೋ ಮರಾಯ
ಆ
ಇವು ಐದು ಕಂಪ್ಲೀಟ್ ಆದ ಅಂದ್ರ ಎಷ್ಟು ಬರ್ತೈತೆ
ಒಂದ್ಸತಿ ಮಾತಾಡಿದಟ್ಟ ನೀ ಎಂಬತ್ತು ಎಂಬತ್ತ ಎಂಬತ್ತು ಹಿಡುದ್ರೆ
ನೂರು ರೂಪಾಯಿಗಾ ಇಪ್ಪತ್ತು ರೂಪಾಯಿ ಕಟ್ಟತ್ತ
ಕಾಕ
ಚಾರ್ಜಸ್
ಹಾ ಒಳ್ಳಿತ್ತ
ನೀನೇ ಅದ್ ತೊಂಬರ್ರೀ
ಹ್ಮ್
ಆ
ಹ್ಮ್
ಆ
ಹಂಗ ಮತ್ತ
ಹಾ
ಹಂಗೆಪ್ಪೋ
ಹ
ನಂದುಪ್ಪ ಸಕಾರರ ಈ ಚಕ್ಕರ ಆಡು ಚಕ್ಕರ
ವಾಟ್ಸಪ್ಪಿಗೆ ನನಗ್ ಬಿಡಕ್ ಬರಂಗದು
ಹ್ಮ್
ಏನಪ್ಪಾ ಗೊತ್ತಾಯಿತು ಪಾ
ವಾಟ್ ಯುವರ್ ಟಾಕಿಂಗ್
ಹಾಗ ಮತ್ತೆ ಮೆ ಕ ಮೇಲೆೋಸಿದ್ರ ಯಾರ ಒಂದು ಬೆಿತ
ಒಮ್ಮ ಎಲ್ಲ
ಹೌ
ಹಾ ಕಂದುಗಡೆ ಕಮ ಕುಮೇನಾ
ಹ
ಹೋ
ಹ
ಕುಮಾರ್ ಮಾಲಿಿಪಟ್ಟಲಿ ಅವ್ ಹೇಳ್ಬ ಬಿಟ್ಟು ಬಂದ್ ಒಂಬ್ರೆ
ಹ
ಕಂತ್ರ ಅರ
ಹಾಳಪ ಇಲ್ಲ
ಕಂತಪ್ಗೌ್ರ
ಹ ಹ
ಹಾ ಅಂಗ ಹಡ್ರ ಕಂತಪಗೂಡರ
ಹ
ಕದ
ಹ
ಬೇವಾರಸ
ಹಲೋ
ಮಾತಾಡಲ್ಲಕಳ
ಹಾಗಾರ ಗೊತ್ತ ಮರ ಹೇಳತ್
ನಯಕೈತ್ ಬಿಡ್ತಕ
ಇಲ್ಲ ಇದ ಮಾಡಾಕಕುದಿದ್ದೇಾನ
ಏನ್ ಒಡಕತಿತಿ
ಅಪ್ಪೋ ನ ಪಣಗ ಇಲ್ಲ ಪಣಗ ವಾಟ್ಪ ವಾಟ್ಸ್ಪ ಡಬಬೇಕ ಎಲ್ಲ ೋಡಕ
ಇದಲ್ಲ ಇನ್ನೊ್ ನಂಬರ್ ಆದಲ್ಲಿಂದ ಅಲ್ಲಯ
ಹಾ
ನನ್ ನನ್ ಮುಯ್ಯನ ಅಲ್ಲಿ ಅಲ್ಲೇ ಹಚ್ಚಿ ಮಾತಾಡ್ಕೊ
ಆ ಫೋನ ಇಲ್ಲಿ ಫೋನ ಹೆಂಗ ಅದು ಇ ಕ್ರೇಟ ಮಾಡಿಲ್ಲ ಅದು
ಎರಡು ನಂಬರ್ ಹಾಕ್ಬೇಕಕ್ಕಿಲ್ಲ ಅವಾಗ
ಹಾ ಏನ್ ಮಾಡಿದಿದ್ದಾರೆ ಎರಡು ನಂಬರ್ ಹಾಕಿರಿ
ನಾ ಎಡ್ಡು ನಂಬರ್ಕ್ ಎರಡು ಚಲೋದ ನಾನು ಇನ್ನ ಅನ್ಕತ್ ಒಂದು ಬಂದ್ಿಟ್ಟಿನಿ ಈಗ ಚಲಟ್ಟಿನಿ ಅದನ
ಯ
ಹ ರ ಕತ್ಯ ಅದು ಅದ ಪಂತ ವವತ ನೀ
ಷ್ಟಗಂದಿ
ಹೇಗ ಅದಿಲ್ಲ
ಹ ಕ
ಅಲ್ ಓಪನ್ ಮಾಡ
ಓಪನ್ ಮಾಡಿ
ಅದ್ ಮ್ಯಾಗ ಮತ್ತೆ ಮೂರ್ ದಡಾಟ ಮ್ಯಾಗ ಹೋಗ
ಇದಲ್ಲ ಅ ಯಾಕೆಾಳೆ ಉಂ ಸ್ವಲ್ ಮಾಡಬ
ಮೂರು ಾಟ ಮಾಗು
ಹ ಹ ಅಲಂತ
ನಗೆ
ರಿಪ್ಲೇಸ್ ಹಳ್ರಾ
ಯ
ರರಿಪ್್ಲೆಸ್ ರ್ಡರ್ ದಲ್ಲ
ಬೋರ್ ಡಾಟರಲ್ಲ ಅದನ್ನ ಬೇಗಲೆ
ಹಾ ಆಗ ಏನಲ್ಲ ಹಂಗೆ
ಮ ರೀಪ್ಲೆೇಸ್ಮೆಂಟ್ ನು
ಹಾ
ಸ್ಲ್ ಮಲ್ ಎಲ್ಲ ಬ ಬತ್ತ ನೋಡ್ರಿ
ಆಳ ಬಂತ ಅದ್ರಂಗ ಮದೆ ಬೇರೆ ಬಂತ
ಯಾರೆ ಬ ವಾಟ್ಸಪ ಮೆಸಜ ಮಾಡತ ಕೊ
ಅದ್ರಂಗ ಮಂತ ಮತ್ತೆ ಈ ಡಾಟ್ ಕೊಟ್ಟಿಲ್ಲಲ್ಲ ಮುಂದ
ಹೊಟ್ಟಲ್ಲ್ಲಿ ಬೇಗ ಮೇ ಮೇನು ಮೇನು ಅಂತ
ಅಂಗಲ್ಲೇ ಇಂಗ ಇ ಎ್ರ ಮಾರ್ಕ ಬಾಣಿಜೀಿನ
ಹದಿದ್ದ್ಯಾ
ಹಾ
ಬಾನಚಿನ್ೇನಿಲ್ಲ ಪಾವತಿಿಗಳನ್ನು ಆ ತಗೊಳ್ಳುವಂತದ ಹ
ಮತ್ತೆ ಹಳಿಯ ಕಾಲ್ ಮಾಡ್ಕತ್ಕ್ಕೊಂಡನ್ಗ ಅಂದ್ರೆ ಓಪನ್ ಮಾಡ್ತ್ ಕೆಲ್ಸ ಅಲ್ ನನ್ಗ
ಏನೋ ಒಂದು ಮತ್ತ ಆದ್ರ
ಅದ್ರ ಮ್ಯ ಕ್ಲಿಕ್ ಮಾಡ
ಆಾ
ಮ್ಮ ಕೋಡ್ರಂತ ಕೇಳ
ನಿಿನಸರಕ
ಹ ಪಾಟ್ಯಾ
ಹಾ ನೀನ್ ಹೆಸರಗಿದ್ಯಾ ನಿನ್ ಮತ್ತೆ ಂಡ ಕತ ನೋಡು
ನೀವು ವಾಸಿಸುವ ಜಿಲ್ಲೆಯ ತಿನ್ಕಡು ಯಾವದಲ್ ಹ ಹೇಳ್ತ ಹೇಳ ಹೇಳ ಹೇಳ
ಆಾ
ಯ
ಪಣ ಪಣ ಕೇಳ ಪಾಯ ವಟಿ ಎಟದು ಏನ ಅ ನೋಡು
ಹಏ ಬಬಾ ಏ ಮಮ್ಮ ನಮ್ಮೂರ್ ಬಿಡ್ಕೋೊಂಡ ನದ
ಹಾ ಐವತ್ತೆಂಟು ಇವತ್ತೆರಡು ಮೂವತ್ತೇಳ
ಹ
ಆಯ್ತಾಯ್ತ
ಮತ್ತೆ ನಿಮ್ಮ ವಯಸ ಎಷ್ಟು ಅಂತ
ಹಾ ಮೂವತ್ತು ಆಹ್ಕ
ಒಂದ ಹಾಕ್ಲಿ
ಹ್ಮ ಹ್ಮ್ ಏನ ಮಂತೆ
ಆೇಲೆ ಇಪ್ಪತ್ತಂಬತ್ತಕಿದ್ದಾನು
ಹ್ಮ್
ಎ ಎಟ ಗಂಡು ಗಂಡು
ಹೆಣ್ಣು ಅಂತ ಹಾಕು
ತೆಲುಗು ಬಂಗಾಾಲಿ ಇಂಗ್ಲಿಷ್ ಕನ್ನಡ
ಕನ್ನಡ ಕನ್ನಡ ಬೋಲ
ಹಾ
ಕನ್ನಡ ಬೋಲ್ತ್
ಹ
ಹಾ ಅವ ಮೂರು ಕ್ಲಿಕ್ ಮಾಡ ಮೂರು ಮೂರು ಮೆಲೆ ಕ್ಲಿಕ್ ಮಾಡ ಹ್ ನಾಲ್ಕು ಮೇಲೆ ಕ್ಲಿಕ್ ಮಾಡ ನಾಲ್ಕು ಮೇಲೆ ಕ್ಲಿಕ್ ಮಾಡ
ಮಾಡಿದ್ದೆ
ಹ್ಮ್ ಓಕೆ ಕೊಡ
ಮತ್ತೊ ಏನಲ್ಲ ಮೊದ್ಲಿ ಒಂದರಿಂದ ಐದನೇ ತರಗತಿ
ಹಾ ಹತ್ನ ಹತ್ತ ಹತ್ತ ಹತ್ತು ಹತ್ತ ಹತ್ತು ಒಂಬತ್ತು ಹತ್ತದಲ್ಲ
ಒ ಒಂಬತ್ತು ಹತ್ತು ಯತ ಹೋಡದ
ನೆಕ್ಸ್ಟ್ ಇಯರ್ ಬಂತ
ಯವುದು ಎಲ್ಲ ಹ ಹೌದು
ನಸ್ಟ
ಹೊಬೇಕ ಮಾಡಬೇಕ ಅಂತ ಸರಿಯಾದ ವಾಸ
ಯ ಅ
ಏನ ಬರಿವ ಗತ್ತ ಇದ್ರಾಗ